ಹಲೋ? ಆರಾಮದಿನ ನೀನ?
ನಾನು ಆರಾಮ ಅದಿನ ಅಕ್ಕ.
ಎಲ್ಲಾರು ಆರಾಮ ಅದಾರ ಮನ್ಯಾಗ?
ಹಾ ಎಲ್ಲರೂ ಆರಾಮ ಅದಾರ ನೋಡ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಆರಾಮ ಅದಾರ?
ಎಲ್ಲಾರು ಆರಾಮ ಅದಾರ ನೋಡ.
ಹು ಊಟ ಆಗೇತಿ? ಏನ್ ಇಲ್ಲ ನೋಡಕ ಸುಮ್ಮ ಮಕ್ಕೊಂಡಿದ್ದೆ ಒಂದ ಸ್ವಲ್ಪ.
ಹೂ
ಈಗೆ ಎದ್ದೊಳ್ಬೇಕು ಏನಾನ ಸ್ನ್ಯಾಕ್ಸ್ ಮಾಡ್ಬೇಕು ಪಾನಿ ಪೂರಿ ಬೇಕಂತ ಹೇಳ ಯಾನ್ ನಿಮ್ಮ ಅಣ್ಣ? ಮಾಡ್ಬೇಕ ನೋಡ.
ಹೌದಾ ಮನೆಯಾಗ ಮಾಡತಿ ನೀ ಪಾನಿಪುರಿ?
ಮನೆಗೆ ಮಾಡತಿ ನೀ ಅಕ್ಕ ಹೊರಗಿಂದ ಒಟ್ಟ ಏನು ತಿನ್ನಲ್ಲ ನಮ್ಮ ಮನ್ಯಾಗ.
ಹು ಹು ಹು
ಹೂ ಎಲ್ಲಾ ಮನ್ಯಾನಂದ. ಏನು ಇದು ಪೂರಿ ಏನ್ ಮನೆಗ್ ಮಾಡಂಗಿಲ್ಲ ಹೊರಗಿಂದ ತಂದ್ಬಿಟ್ಟ. ಇದು ಅವು ರೆಡಿ ಮೇಡ ಸಿಗತಾವಲ್ಲ ಪೂರಿ?
ಹಾ
ಹೊರಗಿಂದ ತಗೊಂದ ಬರ್ತೀನಿ ಮ ಮತ್ತ ಪಲ್ಯ ಇದು ದೀನು ರಸಾ ಎರಡು ಮನೆಗೆ ಮಾಡ್ಕೊತೀನಿ.
ಹು ಹು ಹು
ಹೂ ಆಲೂಗಡ್ಡಿ ಪಲ್ಯ?
ರಸಾ ಇದು ರಸಂ.
ಹಾ ರಸಮ್ಮ ಮನೆಗೆ ಮಾಡ್ಕೊತೀವಿ ನಾವ
ಪಾನೀ ಪಾನೀ
ಹ್ಮ್ ಪಾನಿ ಪಾನಿ
ಹ್ಮ್
ಅದ ಹೇಳ್ಬೇಕನ್ಕತ್ತನಿ ಬಾಯಿಗೆ ಪರವಲ್ತ
ಹ
ಏನ್ ಅಂತಿವವಲ್ಲಾ ಏನ್ ಅಂತಿವವಲ್ಲ ಅಂದಗೆ ಅನ್ಸಾಗತ್ತು
ಹೌದು
ಹ್ಮ
ಅದ ಏನ್ ಪಫಸ್ಟ್ೇ ಆಲೂಗಡ್ಡಿ ಒಟಾಣಿ ಅಡ್ಡು ಕ ಕುದಿಸ್ತೆ ನಮ್ಮಲ್ಲಿ ಏನ್ ಕಡೆ ಕಡೆಕ್ ಮಾಡ್ತೆ
ಹ್ಮ ಆಲೂಗಡ್ಡೆ ಬಟಾಣಿ ಎರಡು ಒಟ್ಟಿಗೆ ಕುದಸ ಬಿಿಡ್ತೀನಿ
ಹ್ಮ
ಕುಡಿಸಿ ಆಮೇಲೆ ನೀಟಾಗಿ ಸಣ್ಣ ಉಳ್ಳಾಗಡ್ಡಿ ಕೊಐದು ಗಸಿಂದ
ಹ್ಮ್
ಆಲೂಗಡ್ಡಿಗೆ ಸ್ಮ್ಯಾಶ್ ಮಾಡ್ಕೊಂಡು
ಅದ್ರೊಳಗ ಬಟಾಣಿ ಆಲೂಗಡ್ಡೆ ಎರಡು ಹಾಕಿ ಸ್ಮ್ಯಾಶ್ ಮಾಡಿ ಈರುಳ್ಳಿ ಕಲಸಿ ಒಂದ್ ಸ್ವಲ್ಪ ಮಸಾಲೆ ಹಾಕಿ ಕೊತ್ತಂಬಿರಿ ಮತ್ತೆ ಪುದೀನಾ ಎಲ್ಲ ಬಳ್ಳಳ್ಳಿ ಪೇಸ್ಟು ಎಲ್ಲಷ್ಟು ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ ಪಲ್ಯಕ್ಕ ಏನು ಪಾಣ ಗಿಡ ಏನು ಕೊಡೋಂಗಿಲ್ಲ ಅಷ್ಟೇ
ಹಾ ಹಾ ಹಾ ಹಾ
ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಚಾಟ್ ಮಸಾಲೆ ಹಾಕಿಗೆಸಿಂದ ಮಿಕ್ಸ್ ಮಾಡಿ ಬಿಡ್ಬೇಕು ಸ್ಮ್ಯಾಶ್ ಮಾಡ್ಿಕೊಂಡು
ಹ್ಮ್
ಉಳ್ಳಗಡೆ ಒಂದು ಸ್ವಲ್ಪ ಜಾಸ್ತಿ ಹಾಬೇಕಾ
ಹ್ಮ್
ಅಷ್ಟೇ ಪಲ್ಯ ರೆಡಿ ಆಗ್ಬಿಡ್ತದ ಮತ್ತು ಇದಕ್ಕೆ ಪಾನಿ ಮಾಡೋಕ್ಕೇನು ಹುಣ್ಚ್ಣೆನೇ ಹಾಕೋಬೇಕು
ಹ್ಮ
ಮತ್ತ ಅದ್ ಬ್ಲ್ಯಾಕ್ ಸಾಲ್ಟ್ ಸಿಗ್ತದಲ್ಲ ಕರಿ ಉಪ್ಪು
ಹಾ ಹಾ ಹಾ
ಪಾನಿಪುರಿ ಉಪ್ಪು ಅದು ಉಪ್ಪು ಸ್ವಲ್ಪ ನೀರಾಗ ಕುಟ್ಟಿಗೆಸಿನ ಸ್ವಲ್ಪ ನೀರಾಗ ನೆನೆ ಹಾಕಬೇಕು
ಹ್ಮ್
ಆಮೇಲೆ ಸ ಸಣ್ಣದ ಮಿಕ್ಸಿರ್ ಜಾರ್ ತೊಗೊಂಡು ಒಂದು ನಾಲ್ಕು ಮೆಣಸಿನ್ಕಾಯಿ ಆಮೇಲೆ ಇಲ್ಲ ಇಲ್ಲ ಆ ಮಿಕ್ಸರ್ಗೆ ಹಾಕೋಬೇಕು ಮೆಣ್ಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಪುದೀನ ಮತ್ತೊಂದು ಸ್ವಲ್ಪ ಜೀರಿಗೆ
ಹಾ ಹಾ ಹಾ
ಇದಿಷ್ಟು ಸಣ್ಣಜಾರಣ್ಯಾಗ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕ
ಹ್ಮ್
ಹಂಗೆ ಕೊತ್ತಂಬರಿನ ಹಾಕೋಬೇಕು ಆಮೇಲೆ ಇದು ಹುಣಸೇ ಹುಳಿ ಮತ್ತೆ ಉಪ್ಪು ಕರಗಿರ್ತದಲ್ಲ ಆ ನೀರೊಳಗೆ ಅದನ್ನ ಹಾಕ ಹಬ ಬಿಡ್ಬೇಕು ಏನ್ ಮಿಕ್ಸರ್ ಮಾಡ್ಕೊಂಡಿರ್ತವಲ್ಲ ಅದು ಪಾನಿಗೆ
ಹ್ಮ್
ಹ್ಞೂ ಉಪ್ಪಂತೂ ಬೇರೆದು ಆ್ಯಡ್ ಮಾಡಬೊಡ್ದು ಅದನ್ನೇ ಹಾಕ್ಬೇಕು ಕರಿ ಉಪ್ಪು.
ಅಂದ್ರೆ ಟೇಸ್ಟ್ ಬೇರೆ ಇರುತ್ತಾ ಕರಿಪಿ.
ಬೇರೆ ಇರ್ತದೆ ಜಾಸ್ತಿ ಹುಳಿ ಇರ್ತದ ಅದು ಆಮ್ಯಾಗ ಅದು ಉಪ್ಪೆಲ್ಲ ಕರಗ. ನ ಒಂದ ಸ್ವಲ್ಪ ಮಿಕ್ಸ್ ಮಾಡಕಬೇಕು ನಿನ್ಗೆ ಎಷ್ಟ ಬೇಕಷ್ಟು ನೀರು ಹಾಕೋಬೇಕು. ಖಾರ ನೋಡಿ ಹಾಕೋಬೇಕು ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಡ್ತದ ಮೆಣ್ಸಿನ್ಕಾಯ್ದು
ಹ್ಮ್ ಹ್ಮ್ ಹ್ಮ್
ನಮ್ಗೆ ಎಷ್ಟು ಪಾನಿ ಬೇಕೋ ಅಷ್ಟು ಮಾಡ್ಕೋಬೇಕಷ್ಟೆ ಚೆನ್ನಾಗ್ತದ ಅಕ್ಕ ಹೊರಗ ಒಟ್ಟ ನಾವು ಎಲ್ಲಿ ತಿನ್ನಲ್ಲ
ಅದೇ ಈಗ ಮನ್ಯಾಗ ಮಾಡ್ತಯ ಅಂದಲ್ಲಾ ಅದಕ್ಕ ಕೇಳ ಅದೆೇ ಇವಾಗ ಪಾನಿ ಮಾಡೋದು ಗೊತ್ತಾಯ್ತು ಬಿಡು ಇಲ್ಲಂದಲ್ಲ ಈಗ ಅದಕ್ಕೆ ಇಷ್ಟು ನೀಗ ಇಷ್ಟು ಪಾಕೆಟ್ ಅಂದ್ರ ಒಂದ್ ಪಾಕೆಟ್ ನೀವ್ ಅಂಗಡ್ಯಾಗ್ ತಂದಿದ್ದಿ ಅಂದ್ರ ಎಷ್ಟು ಮಾಡ್ತೀಯ ಅಂದಾಜು
ಅಂದಾಜ್ಏನಿಲ್ಲ ಅಂದ್ರರು ನಾನ್ ಹಿಂಗ್ ಲೆಕ್ಕದ ಮ್ಯಕ್ ಕರ್ದ್ ಬಿಡ್ತನಿ ಅ ಒಂದ್ ನಲ್ವತ್ ರೂಪಾಯಿ ಕೊಟ್ಟ ಒಂದ್ ಪ್ಯಾಕೆಟ್ ತಂದಿನಿ
ಹ್ಮ್
ಅದರೊಳಗೆ ಎಷ್ಟು ಪೀಸ್ ಇರ್ತಾವೆ ನನಗೂ ಗೊತ್ತಿಲ್ಲ ನೋಡಿಲ್ಲ ನಾನು ಪ್ಯಾಕೆಟ್ ಮೇಲೆ ಈಗ ಒಬ್ಬೊಬ್ರಿಗೆ ಹತ್ತತ್ತ ತನಂಗ ಕರ್ದ ಬಿಡ್ತೆೇನೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ನಾವ್ ಮನ್ಯಾಗ ನಾಲ್ಕ್ಕು ನಾನು ನಮ್ಮ ಮನೆಯವರು ನಮ್ಮ್ ಅತ್ತಿ ನಮ್ ನಾದಿನಿ ಐದ್ ಮಂದಿ ಇವೆ ಆಕಿ ಗಂಡ ಒಬತ್ತ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಒಂದ್ಐವತ್ತು ಕರ್ದ ಬ ಬಿಟ್ನಿ ಅ್ರ ಇಷ್ಟು ದೊಡ್ಡ ಒಂದ ಬೋಗೋ್ ತುಂಬಾತಾವಳೆ.
ಅದೊಂ ತರ ಪಪೆಷಲ್ ಇರ್ತ.
ಹ್ಮ ಒಬ್ಬೊಬ್ರ ಹತ್ತ್ ಪೂರಿ ಹಾಕಂಡ್ ತಿಂದ್ ಬಿಡ್ತೇವಿ ನೋಡು
ಕರೆಕ್ಟ್ ಅಲ್ಲ ಅೇ ನಲ್ತ್ ರೂಪಾಯಿ ಅಂದ್ರೆ ಒ್ ನ ನಲ್ವತ್ ರೂಪಾಯಿ ಕೊಟ್ಟಿದ್ರೆ ಎರಡ್ ಸಲ ಆಗತ್ತಲ್ಲ ಒಂದ್ ಫ್ಯಾಮಿಲಿ ನಾಕನಂದಿದ್ರ
ತೊಳಗ
ಹ್ಮ್ ನಾಕ ರೂಪಾಯಿ ಪಾವ ಕೆಜಿ ಅಂಗ ಇತಾವಣ ನಾನು ಒಂದ್ಸಲ ತಂದಿದನಪ್ಪಾ ನಾ ಹೆಂಗ್ ಮಾಡಿದ್ದೆ ಗೊತ್ತಾ ನಾನ್ ಫಸ್ಟ್ ಅದು ಹಸಿರು ಒಟ್ಟಾಣಿ ಇರುತವಲ್ಲ
ಹ್ಮ್
ಅದನ್ನ ಬೆಳಗ್ಗೆ ನೆನೆ ಹಾಕಿದ್ದೆ
ಹ್ಮ್
ನನೆ ಹಾಕ್ಬಿಟ್ಟು ಆಮೇಲೆ ಫಸ್ಟ್ ಅದೇ ಒಟಣೇ ಬೇಯಸ್ಕೊ್ಬಿಟ್ಟು ಆಮೇಲೆ ಇದು ಆಲೂಗಡ್ಡಿ ಬೇಿಸಕೊಂಡೆ ಆಮೇ ಆ ವಡ್ಡ ಕಲ್ತ ಸ್ವಲ್ಪ ಉಪ್ಪ ಇದೆ ಮನೆಯಂದ ಉಪ್ಪಾನೇ ಹಾಕಿದ್ದೆ ನಾ ಸಣ್ಣ ಉಪ್ಪು ಹಂಗೊಂದ್ ಅಷ್ಟ ಎಡ ಇದ್ದಿದಲ್ಲಲ್ಲಾ ಸಣ್ಣ ಉಪ್ಪ ಹಾಕ್ಬಿಟ್ಟು ಸ್ವಲ್ಪ ಹಸಿ ಮೆಣಸಿಿಗೆ ಾರ ಅದ್ರಾಗ ಇದು ಮಾಡಿ ಸ್ವಲ್ ಪಿಪುರಿ ಮಸಾಲಾ ಅಂತ ಹೊರಗಡೆ ತಂದಿದ್ದೆ ಅನ್ನೋದು
ಅದು ಮಸಾಲೆ ಏನು ಅಷ್ಟು ಟೇಸ್ಟ್ ಇರಂಗಿಲ್ಲ ಮನೆಯಾಗ ಮಾಡ್ಕೊಂಡ್ರೆ ಚಂದ ಇರ್ತವೆ ನಾ ಇವಾಗ ಹೇಳಿದ್ನೆೆಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕೊ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ಕೊತ್ತಂಬರಿ ಪುದೀನ ಅಲ್ಲ ಒಂದ್ಸಬ್ ಜೀರಿಗೆ ಇಷ್ಟ ಹಾಕೊಂಡ್ ತಿರುಗಿಸಬಿಟ್ರೆ ಮಸ್ತ್ ಹಷ್ಟ ಮಸಾಲ ರೆಡಿ ಆಗ್ತದೆ ನಮಡಿ ಆ ಹೊರಗಿನ ಅದ್ರೆ ಅಷ್ಟ ಇರ್ತದೆ ಅದು ಸ್ವಲ್ಪ ಸ್ಮೆಲ್ ಭಾಳ ಇರ್ತದೆ
ಅದು ಇದ್ರದ್ದ ಬರ್ತದಪ್ಪ ಅದು ಯಾವದ ಇದ ಕೊಡ್ತಾರಲ್ಲ ಆ ತರದು ಬಸ್ ಮೇಲೆ ಬಂದಂಗ ಬಂತದು ಹ್ಮ ಆಜಮಲ್
ಹ್ಮ್ ಹ್ಮ್ ಆಜ್ಮೂಲ್ ಸ್ಮೆಲ್ ಬದಂಗಗೆ ಬರ್ತ
ಹಾ ಆಜ್ಮಲ್ ಸ್ಮೆಲ್ ಬಂದಂಗ ಬರ್ತ ಇದೇನಪ್ಪಾ ಆಜ್ಮಲ್ದ ಬರ್ತದಲ್ಲಾ ಅಂತ ಅನ್ಕೊಂಡೆ ನಾನು
ಕಕೊಂಡು ನೋಡು ಭಾರಿ ಟೇಸ್ಟ್ ಆಗ್ತ ಚೆನ್ನಾಗ ಆಗ್ತವ
ಹೌದು ಮಾಡ್ಬೇಕು ಒಂದ್ಸಲ ಟ್ರೈ ಮಾಡ್ಬೇಕ ಅದು ಮನೆಯಂದೇ ಬೆಟರ್ ಇದೆ ಎಲ್ಲಿ ಚಂತನ ಹೊರಗಡೆ ತಿನ್ನೋದು ಮ
ಹೊರಗ ಅವರು ಏನೇನ್ ಮಿಕ್ಸ್ ಮಾಡ್ರ ತಾರ ಏನೇನ ಇಲ್ಲ ಎಂತ ನೀರ್ ಹಾಕ್ತಾರ ಎಂತ ಎಣ್ಣೆ ಕೊರತಾರ
ಒಂದು ಗೊತ್ತಿಲ್ಲ ಅದು ಸುಮ್ ತಿನ್ನದ ತಿನ್ನದ್ ಹೊರಗಡೆ
ಸುಮ್ ತಿನ್ನದೇ ತಿನ್ನೋದೇ ಆಗ್ತವೆ ಅದಕ್ಕೆ ಮನ್ಯಾಗ್ ಮಾಡ್ಕೊಂಡು ತಿನ್ನೋದ್ ಒಟ್ಟೆ ನಾವು ಎ ಅಲ್ಲೂ ಏನು ತಿನ್ನಂಗಿಲ್ಲ ಏನೋ ಇ ಇಷ್ಟಪಟ್ಟು ಒಂದ್ಸಲ ನಾನೇ ಕಿರಿಕಿರಿ ಮಾಡಿ ಬಿರಿಯಾನಿ ತಿನ್ನೋಕ್ ಕರ್ಕೊಂಡು ಹೋಗ್ತೀನಿ ಇಇಇ ಅದ ಒಂದೇ ತಿಿನದ್ ಹೊರಗೆ ಬಿರಿಯಾನಿನೂ ಯ ಯಾವಾಗ್ಲುೂ ಮನೆಾಗೇ ಮಾಡ್ತೀನಿ ಬಿರಿಯಾನಿ ಆಯಿತು ಕಬಾಬ್ ಆಯಿತು ಹ ಮತ್ತೆ ಎಗ್ ಬಿರಿಯಾನಿ ಆಯ್ತು ಎಲ್ಲಷ್ಟು ಮನೆಗೆ ಮಾಡ್ತೇನೆಿ ಏನೋ ನಾನೇ ಕಿರಿಕಿರಿ ಮಾಡಿ ಕರ್ಕೊಂಡ ಹೋದ್ರರು ಹೊರಗೆ ತಿನ್ಬೇಕಿಲ್ಲ ಅಂದ್ರ ಇಲ್ಲ
ಹೌದು ಅದಕ್ಕ ಅನ್ಕೊಂಡೆ ನಾನ್ ಅದ ಸಲಂದ ಕೇಳದೆೆ ಮತ್ತ ಅದು ಪಾಣಿ ಪೂರಿ ಅಂಗಡಿಯಾಗ ತರ್ತಿವಲ್ಲ ಅದ್ರ ಅಕ್ಕ ಮನೆ ಮಾಡ್ರ ಸ್ವಲ್ ಬೆಟ್ರ ಅಿಸಸ್ತದಲ್ಲ ಅದು ಏನ ದಪ್ಪ ಅಂದ್ರ ಹೋಗ ಆತಲ್ಲ
ಹ್ಮ ಮಾಡಿ ನೋಡಿದೆ ಒಂದ್ಸಲ ಅ ಯಾಕೋ ಚೆನ್ನಾಗಿ ಬರ್ಲಿಲ್ಲ ಅದಕ್ಕೆ ಬಿಟ್ಬಿಟ್ಟೆ
ಅ ನಾನು ಒಂದ್ಸಲ ಮಾಡಿದ್ದೆ ಚೆನ್ನಾಗ್ ಅನ್ನಕ್ಕೆ ನ ಸಣ್ ರವ ಹಾಕಿದ್ದೇನಾ ಫಸ್ಟ್
ಆ ನಾನು ಸಣ್ಣನ್ರವ್ರಲೆೇ ಮಾಡಿದ್ದೆ ಆ ಮೆತ್ತ ಪೂರಿ ತರ ಆಗಿಬಿಟ್ುವವು
ಹ್ಮ್ ಹ ಒಬ್ಳೇ ಇಲ್ಲ
ಉಬ್ಬಿದವು ಉಬ್ಬಿದ್ರನು ಮೆತ್ತಗಾಗಿ್ಬಿಟ್ಟು
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದಕ್ಕೆೇ ಮಾಡಲಿಲ್ಲಪ್ಪ ಒನ್ ಸುಮ್ನೆಗ್ ಮಾಡಿ ಕೆಡಸಬಿಟ್ಟೆ ಒಂದ್ ಸಲ
ಹ್ಮ್
ಅದಕ್ಕೆ ಬಿಟ್ಟೆ ಆ ಪೂರಿ ಹೆಂಗ್ ಮಾಡ್ಬೇಕು ನಾನು ಕರೆಕ್ಟಾಗಿ ತಿಳ್ಕೊಂಡ್ರೆ ಗೊತ್ತಾತು
ಅದಾ ಪೂರಿಗೆ ಮೈದಾ ಇಟ್ಟು ಒಂದ ಒಂದ್ ಬಟ್ಲಾ ಅದ್ರಷ್ಟೇನೆೇ ದ ದಪ್ಪನ್ ರವ ಬರ್ತಲ್ಲ ಈಗ ಉಪ್ಪಿಟ್ಟು ಮಾಡ್ತೀಲ್ಲ
ಹ್ಮ್
ಉಪ್ಪಿಟ್ಟು ಮಾಡದಷ್ಟು ಅದಷ್ಟು ಅದು ಸೇಮ್ ಅಂದ್ರೆ ಅದ್ ಯಾವ ಬಟ್ಲೋ ತೊಂಬಿತಿ ಅದನ್ನು ಅದೇ ಬಟ್ಲನೇ ಎರಡ್ಡು ಕಲಸಿ ಚೆನ್ನಾಗಿ ನಾದಬೇಕು ಅಂತಪರ್ ಗಟ್ಟಿನಿಲ್ಲ ಅಂತಪರ ಅಳಸಿನ ಇಲ್ಲ
ಹ್ಮ್ ಹ್ಮ್
ನಾದ್ಬಿಟ್ಟು ಅರ್ಧ ತಾಸ್ ನೆನ ಇಡ್ಬೇಕ ಅದು
ಅರ್ಧ ತಾಸ ನೆನೆಸ್ಬೇಕನೊ
ಹ್ಮ ಅರ್ಧದ ತಾಸ್ ಅದನ್ನು ಹಿಂಗ ಪ್ಲಾಸ್ಟಿಕ್ ಕವರ್ ಇರ್ತವಲ್ಲ ನನಾಗ ಈಗ ಅಕ್ಕಿ ಅದು ತಂದಿದ್ದು ಪ್ಲಾಸ್ಟಿಕ್ ಸಣ್ಣು ಇರ್ತಾವಲ್ಲ ಅವೆಲ್ಲ ಬ್ಯಾಳೆಪ್ಯಾಳೆ ತಂದಿದ್ದು
ಹ್ಮ್ ಹ್ಮ್
ಒಳಗೆ ಇಡ್ಬೇಕ ಅದು ಇಲ್ಲಾಂದ್ರೆ ಗಾಳಿಗೆ ಹವವು ಹಕೊಂಡು ದಪ್ಪನ್ ರವ ಏನಾಗುತ್ತಾ ಇದ ಆಗುತ್ತ ಅದು ಹಾ ಅಂದ್ರೆ ಕಟಿರಕ್ ಸ್ಟಾರ್ಟ್ ಆಗುತ್ತ ಅದ್ರ ಸಲಂದ ಬ್ಯಾಂಗ್ಡಗ ಅಂದ್ರ ಅದು ರವ ನನ್ಕೊಂಡು ಅದು ಮೈದ ಇಟ್ ಚೆನ್ನಾಗಿ ಬರ್ತಲ್ಲಾ ಆಮೇಲೆ ಒಂದ್ ಒಳ್ಳೆ ಮಾಡ್ಕೊ ಕಸ್ರ ಚಪಾತಿ ಮಾಡ್ದಂಗ ಅಂದ್ರ ಸ್ವಲ್ಪ ದಪ್ಪ ಸೈಜ ಇಟ್ಕೊಂಡು ಮಾಡಿ ಆಮೇಲೆ ಒಂದು ಬಟ್ಲ ನಾಲಿ ಸಣ್ಣ ಆಯ್ ನ ಪನಿಪುರಿ ಯಾವ ಸೈಜ್ ಬೇಕು
ಹ್ಮ್ ಹ್ಮ್
ಪುರಿ ಆ ತರ ಮಾಡ್ಕೊಂಡ್ ಕರ್ಕೊಂಡಿದ್ದೆ ಅದು ಚನ್ನಾಗ್ ಬಂದಿತ್ತು ದಪ್ಪಂದ್ರ ಅವ್ಲೆೇ ಚೆನ್ನಾಗ್ ಬಂದಿತ್ತು
ದಪ್ಪಂದ ಉಪ್ಪಿಟ್ರವ.
ಹಾ ಉಪ್ಪಿಟ್ರವ.
ಏನಪ್ಪ ಸಣ್ಣದ ರವ್ದ್ಲೆ ಮಾಡಿದೆ ಬರ್ಲಿಲ್ಲ.
ನಾನು ಒಂದ್ಸಲ ಸಣ್ಣಂದ್ರಾಗ ಟ್ರೈ ಮಾಡ್ದ ಬರ್ಲಿಲ್ಲ. ದಪ್ಪ ಅಂದ್ರ ಒಲ್ಲೆ ಮಾಡ. ಬಂತು ಬಟ್ ಟೈಮ್ ಜಾಸ್ತಿ ಇಡಿತದ.
ಅದು ಬಾಳ್ ಹಾರ್ಡ್ ಇರ್ತದಲ್ಲ ಅಕ್ಕ ದಪ್ಪನ್ ರವ್.
ಅದು ಅರ್ಧ ತಾಸ ಅದಕ್ಕ ನೆನ ಹಾಕ್ ಬಿಟ್ಟಿತಿವಲ್ಲ ಬ್ಯಾಂಗಣ್ಯ ಹಾಕಿ ಇಟ್ನಾಗ ಹಾಕಿ ಕಲ್ಸಿಂದ
ಹಾ, ಹಾ, ಹಾ
ಹ್ಮ ಏ ಅದ ಒಂದ ಬಟ್ಲಾ ಅದಲ್ಲ ಈಗ ಏನೀಲ್ಲ ಅಂದ್ರ ಅದು. ಒನ್ ಪಾವಕಿಂದ್ಗ ಎರಡು ಸಲ ಆಬೋದ್ ನೋಡ್.
ಹ್ಮ್, ಹ್ಮ್
ಆತರ ಬಟ್ಲಾ ತಗೊಂಡ್ರೆ ಅದಕ್ಕ ಏನಿಲ್ಲ ಅಂದ್ರ ಎರಡ್ನೂರ್ ತಕ ಪೂರಿ ಆತವ್.
ನಾನ್ ಸ್ವಲ್ಪ ಹಾಕ್ ಮಾಡಿದ್ದೆ ಚೆನ್ನಾಗ ಆಗಿತ್ ಬಿಡು ಅದ್ನ ಅದ್ರಗೆ ಟೇಸ್ಟ್ ಕರ್ಮ ಕುರುಂ ಅನ್ನೋದು.
ಹ್ಮ್ ಅದು ಬಿಸಿನೀರ್ ಹಾಕೊಂಡ ನಾದ್ಬೇಕಾನು.
ಇಲ್ಲಿಲ್ಲ.
ಹ್ಮ್ ನಾನ್ ಬಬಿಸಿ ನೀರ್ ಹಾಕಿ ನಾದಿದ್ನೆಲ್ಲಾ ಅದ್ರೊಳ್ಗ ನಾದಕಲ್ಕ ಬಿಸಿ ಎಣ್ಣೆ ಹಾಕಿದ್ದೆ.
ಹ್ಮ್.
ನಾ ಯೂಟ್ಯೂಬ್ದಾಗ ನೋಡ್ ಮಾಡಿದ್ದೆ ಅದು.
ಬಿಸಿ ಎಣ್ಣಿ ಹಾಕದ್ರೆ ಕರ್ಮ ಕುರುಮ್ ಅನತ್ ಇಲ್ಲ ಅಂತ ಅನಲ್ಲ ಬಟ್ ಇದರ್ದು ಏಂದ್ರ ಬಿಸಿನೀರ್ ಹಾಕ ಕ್ದರೆ ಜಿಗಿ ಇರ್ತದಲ್ಲ ಹಂಗಾಗಿ ಮೆತ್ತಗ ಆಗ್ಯಾದ ಅದ್.
ಹ್ಮ್, ಹ್ಮ್
ಬಿಸಿನೀರ್ ಹೆಂಗ ಅಡಿಗೆ ರೊಟ್ಟಿ ಮಾಡ್ಬೇಕ್ರ ಬಿಸಿನೀರ್ ಹಾಕೊಂಡ್ ನಾದತಿವಿ ಜೀಗಿ ಸೆಲ್ನಂದ. ಹಂಗಾಗಿ ಅದ್ ಮೆತ್ತಗ ಆಗ್ಯದ ಬಿಸಿ ಎಣಿ ಹಾಕೊಂಡ್ರ ಬಿಡ ಕರ್ಮ್ ಕುರ್ಮ್ ಅನತ್ತ.
ಇಲ್ಲ ಅದು ಚೆನ್ನಾಗಿ ಬರ್ಲಿಲ್ಲ ಒಂಥರ ಮೆತ್ತಗಾಗಿ ಬಿಡ್ತ. ಕರ್ಮ್ ಕುರ್ಮ ಎಲ್ಲ ಅನ್ಲತಿತ್ತು ಅಂದ್ರರುನು ಸ್ವಲ್ಪ ಮೆತ್ಗನೆೇ ಆದವು ಅವು ಬೈದ್ರ ಮನೆಗ್ ಬ್ಯಾಡ್ ಬಿಡ ಅಕಡಿ ಅಂತ ಹೇಳಿ.
ಹ್ಮ್,
ಅದಕ್ಕೆ ಅವ್ಗಲಿಂತ್ ರೆಡಿಮೇಟ ತೊಗೊಂಡ್ ಬಂದ ಮಾಡ್ತೀನಿ ನೋಡ್.
ಇದೊಂದ್ಸಲ ಟ್ರೈ ಮಾಡಲ್ಲ ಚೆನ್ನಾಗಿರುತ್ತ.
ನಾನು ಮಾಡಿ ನೋಡ್ತೇನೀ ಒಂದ್ಸಲ ಚೆನ್ನ ಆಯ್ತಂದ್ರ ಮತ್ ಮನೆಗೆ ಮಾಡಕ್ ಬರ್ತ ಅದನು ಭಯನೆ ಪೂರಿಯ ಹೊರಗ್ಗೆ ಹೆಂಗ ಮಾಡ್ತಾರ ಏನೋ ನಂಗ
ಹ್ಮ ಹಂಗೆ ಅನಿಸ್ತದ ಕೇಳಬೇಕ. ಅವ್ರ ಬಲ್ಲೆ, ಕೇಳಿದ್ದೆ ನಾನು ಇಲ್ಲಿ ಗೋಪಾಲಸ್ವಾಮಿ ಗುಡಿ ಹತ್ರ ತಳಗ ಮಾರ್ಥಾರಲ್ಲ. ಅವ್ರತ್ರ, ಕೇಳಿದ್ದೆ ನಾನು ಅವ ಅಂದಿದ್ದ. ಹಿಂಗ್ರೀ ದಪ್ಪಾಂಗವ್ರಲೇ ಮಾಡ್ತಿ ನಾವ ಅಂತ ನಾವ್ ಹೇಳೋದೇ ಅ್ರ ಎಲ್ಲಾರ ಮನ ತಿನ್ನಂಗಿತ್ತ ನಾವ್ಯಾಕ್ ಅಂಗಡಿ ಇಡಬೇಕಂದ ಅವ್.
ಹ್ಮ್, ಹ್ಮ್
ಹ್ಮ್ ಹ್ಮ್ ಹ್ಮ್ ಅವರು ಒಬ್ಬೊಬ್ರು, ಹಿಂಗೆ ಏಳಂಗಿಲ್ಲ ಅಕ್ಕರೆ ರೆಸಿಪಿ ಸೀಕ್ರೆಟ್ ಮಾಡ್ತಾರ ಅವರು.
ಹೌದು,
ಹ್ಮ್ ನಿಮ್ಮ ಅಣ್ಣನೂ ಮನರ್ಸ್ಸಲ್ಲಿ ಕೇಳೇನ ಪಾನಿಪುರಿ ಮಾಡವ್ರಗಿ.
ಹ್ಮ್.
ಹ್ಮ ಸೀಕ್ರೆಟ್ ಮಾಡ್ತಾರ ಅವ್ರ ಹೇಳಂಗಿಲ್ಲ ಮತ್ತೆ ಇವ್ರು ಮಾಡ್ಕೊ ತಿಂದ್ರ. ಅವ್ರಿಗೆ, ವ್ಯಾಪಾರ ಎಲ್ಲಿಂದ ಆಗ್ಬೇಕ ಪಾಪ.
ಹಾ ಅದೇ ಅಂದ್ರ ಅವ್ರು ಪ್ರತಿಯೊಬ್ಬ್ರೂ ನಮ್ ಕೈಯಲೆ ರೆಸಿಪಿ ತಗೊಂಡ ಹೋದ್ರೆ ಒಬ್ಬಡು ಪಾನಿ ಪಾನಿ ಇದು ಏನ ಮಸಾಲದು ಇದು ಮಾಡ್ತಾರ ಪಲ್ಯ ಎಲ್ಲರೂ ಮಾಡಕ್ತ್ತಾರ ಬಟ್ ಪೂರಿ ಮಾಡಕ್ ಯಾರಿಗ ಆಗೋ ಅಲ್ದು
ಹೌದೌದು
ಪೂರಿಗೆ ಬಂದ ಸಮಸ್ಯ ಅದು ಅಂಗಡ್ಯ ತರತರ ಅಂಗಡ್ಯಾನ ಪೂರಿ ಅಷ್ಟ ಉಂ ಟೇಸ್ಟ್ ಬರಲ್ಲ ಇಷ್ಟು ಉದ್ದ ಉಬ್ಬತದ ಅದು
ಹೌದೌದು ದಪ್ಪ ಆಗ್ಬಿಡ್ತ ಬಾಯಿಗೆ ಇಟ್ಕೊಳಕೆ ಆಗಲ್ಲ
ಹ್ಮ್ ಬಾಯ ಇಡದೇ ಇಲ್ಲದು
ಅಕ್ಕ ಒಂದ್ ನಿಮಿಷ ಆಲಗಡ್ಡಿ ಕೂುದಕ ಇಟ್ಟ ಬಂದಬ ಬಿಡ್ತಿನನೆ ಮತ್ ಹಚ್ತೀಿನ ಅಂತ
ಹಾ ಸರಿ ಅಷ್ಟೇ ಮಾಡ
ಹಾ